ತಾರೀಫ್.
ಏನ್ ಮಾಡ್ತಾ್ದೀರಾ.
ನಾವೇನು ಇಲ್ಲ ಇಲ್ಲಿ ಬಿ ಎಂ ಟ ಸಿ ಬಸ್ ಪಾಸ್ ಅಪ್ಲೈ ಮಾಡೋಣ ಅಂತ ಬಂದಿದ್ದ ಕಣ್ರಿ. ಫೈ ಪರ್ಸೆಂಟ್ರಾಗ.
ಹ್ಮಞ ಬಿಟ್ಟಿದ್ದಾರೆ ಬಿಟ್ಟಿ ಬಹಳ ಡಿಮ್ಯಾಂಡ್ ದಿವಸ ಆಗಿದೆ ಬಟ್ ಅಪ್ಲೈ ಮಾಡ್ತಾ ಮಾಡ್ತಾ ಎಲ್ಲಾರ್ದು ರಿಜೆಕ್ಟ್ ಆಯ್ತಾೈತೆ. ಕೆಲವರ್್ದ ಅಪ್ರೋ ಆಗ್ತಾ ಇಲ್ಲ ಕೆಲವರ್್ದ ಪ್ರೋಸೆಸಿಂಗ್ ಎಲ್ಲ ಐತ. ಮತ್ತೆ ಈ ಸಲ ಬಾಳ್ ಗೊಂದಲ ಮಾಡ್ಬಿಟ್ಟವ್ರರು ನೋಡ್ರಿ. ಬಿ ಎಮಂ ಟ ಸಿ ಪಾಸ್ ಅಂದ್ರೆ ಗೊಂದಲಾ ಮಾಡ್ಬಿಟ್ಟವ್ರಿ. ವಿದ್ಯಾರ್ಥಿಗಳ ಜೀವನಕ್ಕೆ ಉಪಯೋಗ ಆಗ್ಲಿ. ಹೇಳ್ಬಿಟ್ಟಿ ಉಚಿತ ಪಾಸ್ ವಿತರಣೆ ಆಯೋಗ ತಂದ್ರು ಅದ್ರಿಂದ ಏನ್ ಉಪಯೋಗ ಆಗ್ತಿಲ್ರರಿ ಬಹಳಷ್ಟು. ಇ ಕರೆಕ್ಷನ್ಸ್ ಇದ್ದಾವೆ ಡಿಲೇ ಆಗ್ತಾ ಇದ್ದಾವೆ. ನಮ್ದೆಲ್ಲಿ ಒಂದು್ ತಿಂಗಳಿಗೆ ನಮ್ದು ಸಾವಿರ ರೂಪಾಯಿ ಸಾವಿರ ಒಂದುವರೆ ಸಾವಿರ ಖರ್ಚಿ ಆಗೋಯತ್ರಿ ಆಲ್ರೆಡಿ.
ಬಸ್ ಚಾರ್ಜ್ಿಗೆ.
ಪಾಸ್ ಅಪ್ಲೈ ಮಾಡೋಕ್ಕೆ ಅಪ್ಲೈ ಮಾಡಿ ಮಾಡಿ ಮಾಡಿ ರಿಜೆಕ್ಟ್ ಆಗ್ತಾ ಇದೆ ಇನ್ನೊಂದು ಪೆಂಡಿಂಗ ಅಲ್ಲಿದೆ.
ಫ್ರೀ ಅಲ್ವಾ.
ಫ್ರೀ ಪಾಸ್ ಫ್ರೀ ಪಾಸ್ ಗೊತ್ತರಿ ಬಟ್ ಫ್ರೀ ಪಾಸ್ ಬರಂ. ನಾವು ಬಸ್ಾರ್ಸ್ ಕೊಡ್ಬೇಕಲ್ರೀ ಹ ಸಿಗ್ತಾ ಇಲ್ಲ ರೀ ಅದು.
ಹೌದಾ. ಹ್ಮ್ ಅದು ಅಪ್ಲೈ ಮಾಡದಕ್ಕೆ ಫ್ರೀ ತಾನೆ.
ಅಪ್ಲೈ ಮಾಡಕಕ್ ದುಡ್ಡು ಕೊಡಂಗಿದ್ರ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಕಾಲೇಜ ಅಲ್ಲಿ ಸೈನ್ ಹಾಕ್ಸ್ಬೇಕು. ಆದ್ರೆ ಅಪ್ಲೈ ಆಗಿದ ತಕ್ಷಣ ಪಾಸ್ ಗೊತ್ತಾ ಇಲ್ಲ ರಿಜೆಕ್ಟ್ ಆಯ್ತಾೈತ್ರಿ.
ಹೌದಾ.
ಹೌದ್ರಿ ಬಾಳ ಬಾಳ ಮಂದಿ ಹಂಗೆ ಆಗೈತಿ. ನಮ್ಮ್ಾವೇರಿ ಜಿಲ್ಲೆ ಆಗುಂತು ಎಲ್ಲ ಹಂಗೆ ಆಗ್ಬಿಟ್ಟೇ್ ನೋಡ್ರಿ. ಹ ಬಾಗಲಕೋಟೆನಾಗು ಹಂಗೆ ಆಗದೆ ವಿದ್ಯಾರ್ಥಿಗಳ ಜೀವನಕ್ಕೆ ಬಹಳ ಕಷ್ಟ ಆಗ್ತೈದೆ.
ಹಾ-
ರಿ ಮತ್ತೆ ನಿಮ್ ಕಡೆ ಇದು ಡ್ಯಾಮ್ ಅಲ್ಲಿ ನೀರ್ ಏನಾನ ಬಿಟ್ರ ಏನ್ರಿ.
ಹಓ ಇಲ್ಲ ಇಲ್ಲ ಈಗ ಮಳೆ ಇಲ್ವಲ್ಲ ಬಿಟ್ಟಿಲ್ಲ.
ಹೌದಮ್ಮ ಏನ್ ಮಳೆ ಅವಶ್ಯಕತೆ ಇಲ್ಲ ಬಿಡ್ರಿ ನಿಮ್ಗೆ ಕೊಪ್ಪಳ ಡಿಸ್ಟ್ರಿಕ್ಗೆ. ಈ ತುಂಗಾಭದ್ರ ಡ್ಯಾಮ್ ಬತ್ತೈತೆ ಡ್ಯಾಮ್ ಅಲ್ಲಿ ನೀರ್ ಬಿಟ್ಬಿಟ್ರೆ ನೀವ ಅಲಾಮಗೆ. ಹೊಲ ಎಲ್ಲ ಬೆಳ್ಕಂಡಿ ತಿನ್ಬೋದ್ರಿ ಏನ್ ಮೋಸ ಇಲ್ಲ ಹೊಟ್ಟೆಗ ಏನ್ ಮೋಸ ಮಾಡಲ್ದಾಡ್ರಿ ಭಗವಂತ. ಹೌದ್ರಿ ನೀವು ಡ್ಯಾಮ ಅಲ್ಲಿ ನೀರ್ ಬಿಡ್ಸ್ಕ್ಂಬ ಬಿಡ್ರಿ ಮತುಕತೆ ಮಾಡ್ೊಂಡು ಆರಾಮಾಗಿ ನಿಮ್ದೇಏ ಬೆಳ.
ಸಿರಾ ಸಿರ. ಕೊಪ್ಪಳ ಡಿಸ್ಟ್ರಿಕ್ ಬರಪ್ಪಾ ಶರಾ ಕೊಪ್ಪಳ ಡಿಸ್ಟ್ರಿಕ್ ಬರು. ಹ ಹೌದೌದು ಹಾಾಗಿತ್ತು. ಹ ಬಸ್ ಎಲ್ಲ ಬ ಪರವತಿ ಬಸ್ ಎಲ್ಲ ಕಡಿಮೆ. ಕನ್ನ ಹೊತ. ಗನ್ಗಾವತಿ ಬಂದಿರ್ೀರ ನೀವು. ಹಾ-
ನನ್ಬೇಡ್ರಿ ಯತ್ರಿ.
ನಗಿಸ್ಬೇಡ್ರಿರಿ.
ಸರಿ ನಾವು ಅದು ಫ್ಲಿಪ್ ಫ್ಲಿಪ್ಲಾಪ್ ಚಪ್ಪಲಿ ತಗೊಂಡ್ ಬಲ್ದಲ್ರಿ ಫ್ಲಿಪ್ಲಾಪ್.
ಹಾ ಹಾ-
ಆ ಚಪ್ಲಿ ಎಲ್ಲೋ ಎತ್ತಿಟ್ಬಿಟ್ಟಾವ್ರೀ ಮರ್ಕೋಗ್ಬಿಟ್ಟೆ ಅವ ಹಾಕೊಂಡ್ ಬರಾನ ಅಂತ ಅನ್ಕೊಂಡ್ರ ಕನ್್ರಿ.
ಹಾ ಮತ್ತತ್ ಇವಾಗ ಯಾವ್ದ್ ಹಾಕೊಂಡಿದ್ದೀರಾ.
ಈಗ ಇದು ಜೋಕರ್ ತಗಂಡೊಂಡಿದೀಿ ನೋಡ್ರಿ ಜೋಕೋ.
ಚೊಕ.
ದು ಹೋಗೋ ಗರೆ ಚಪ್ಲಿ ನಾವು ತಗೊಂಡಿದೀನಿ ನೋಡಿ. ರಿ ಈಗ ಹ್ಮ್ ಈ ಸಲ. ಹೌದ್ರಿ ಮತ್ತೆ ನಮ್ಮ ಊರ್. ಈ ಕಡಲಿ ಮಳೆರಾಯ ಎಲ್ಲಾ ಮಾಡ್ತಾವ್ರಿ ಉಯ್ಯೋ ಅಯ್ಯೋ ಮಳೆರಾಯ ಅಂತ ಹೇಳ್ಬಿಟ್ಟಿ. ಹೂಂಗಡಕ್ಕೆ ನೀರು ಎಲ್ಲಾ. ಹ ನಮ್ಮೂ್ರ ಕಡೆ ಎಲ್ಲ ಮಾಡ್ಬಿಟ್ಟು. ಟ್ಟಿ ಅದನ್ನ ಬ ಸಿಂಪಲ್ ಆಗಿ ಒಂದು ಸಣ್ಣದಾಗಿ ಆಚರಣೆ ಮಾಡಿ. ಹ ಬಿಟ್ಕೊಡ್ತಾರಿ ಎಲ್ಲಾ ಪೂಜೆ ಎಲ್ಲ ಮಾಡ್ಸ್ಕೊಂಡು ಮನೆ ಮನೆ. ಹತ್ರ ಹೋಗ್ಬಿಟ್ಟಿ ನೀರೆಲ್ಲ ಹಾಕ್ಸ್ಕೊತಾರೆ ಯಾರಿಲ್ಲಾರಿ ಅಲ್ಲಿ.
ಹೌದಾ.
ಇಲ್ಲಿ ಕೇಳ್ರಿವ.
ಹಾ-
ಹ ಎಲ್ಲ ಮಾಡಿ ಬಿಟ್ಟಿದಾರೀ ಇನ್ನ ಅದು ಮಳೆ ವ್ಯವಸ್ಥೆ ಆಗಿಲ್ಲ ಇನ್ನು. ಬಂದಿಲ್ಲ ಹ ಏನು ವ್ಯವಸ್ಥೆ ನೋಡ್ಬೇಕಲ್್ರಿ.
ನಮ್ ಕಡೆನೂ ಮಾಡ್ತಾಾರೆ ಬಟ್ ರಿಸಲ್ಟ್ ಏನುೂ ಬಂದಿಲ್ಲ.
ಹೌದ್ರಿ ಏನು ಬರದಿಲ್ರಿ ನೋಡ್ರಿ ಏನು ಬರದಿಲ್ರಿ ಕೇಳುದ. ಆದ್ರ ಇವತ್ತು ಹ ಬಂದ್ ಿನಮ್ ಬಂದಿಲ್ವಾ ಅಂತ. ಇನ್ನ ಬಂದಿಲ್ಲ ಅಂತ ಕಣ್ರಿ.
ಯಾರು.
ಕೇಳ್ದಂಗ ಯತ್ರಿ ವೈ ಬಿ ಎಂ ಯಾರೋ ದೊಡಪ್ಪನೋ ಏೋ ಕೇಳ್ದಂಗ ಆ್ತಿ. ಮೊಕ್ಕಣ್ಣೇಶ್ವರ ಹಾ.
ಬಂದಿಲ್ಲ ಅಂದ್ರ.
ಹ ಇಲ್ರಿ ಇಲ್ರಿ ಬಂದಿಲ್ರಿ ಇವತ್ತು ಅವರು. ಅಲ್ಲಿ ಕ್ಲಿನಿಕಲ್ ಡ್ಯೂಟಿ ಇತ್ರಿ ಅವ್ರಗ.
ಹಾ-
ಹಂಗೇನ್ ಹೇಲಿಲ್ರಿ ಬಂದಿಲ್ರಿ ಇವತ್ತು ಒಂದ ಅಷ್ಟೇ ರೀ.
ಹಾ ಹೋಗಲಿ ಬರ್ರಿ.
ಹ ಗೊಂಡವ್ರು ಆಕ್ಸಿಸ ಸ್ಟಾರ್ಟ್ ಮಾಡಲ್ವೇನ್ಿ ಇಂತ ಇದ್ರ ಕನ್್ರಿ.
ಹಾ ಹಾ-
ಹ ಸ್ಟಾರ್ಟ್ ಮಾಡಲ್ ಬರ್ರಿ ಅದು ಪಫಾಗ್. ಮತ್ತ ಪಾಕ್ ಬರುತ್ತೆ ಇಡೀ ಕೊಪ್ಪಳ ಫುಲ್ಲು ಹೊಗೆ ಬಂದ್ಬಿಡುತ್ತೆ.
ಹ ಹಾ-
ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟಿ ಸುಮ್ಮ್ನೆ ಆದ ನಾವು ಬೆಳಗ್ಗೆ ಹೋಗಿ ಗದ್ದೆೆಗೆ ನೀರಾ ಹಾಯಿಸಬಿಟ್ಟಿ.
ಹಾ ಹಾ-
ಹ ಬಂದಿತ್ತು ಮೊನ್ನೆ. ಮೊ ದಿವಸ ಓದ್ ಬಾರಸ ಅಲ್ಲ ಓದ್ ತಿಂಗಳಗ್ ಏನು ಲೆಕ್ಕ. ಆಗದೆ ಅಂದ್ರೆ ಗದ್ದೆ ಐ್ತಲ್ಲ ಆದ್ರೂ ಪ. ಹತ್ತಲ್ಲಿ ತಾಡ್ತವ್ರು ನೈಟ್ ಹೊತ್ತು ಹಂದಿ ಬರ್ತವೆ ಅಂತ ಹೇಳ್ಬಿಟ್ಟಿ ಈ ತಂತಿ ಕಂಬಕ್ಕೆ ಕರೆಂಟ್ ಬಿಟ್ಬಿಟ್ಟವ್ರೆ. ಕರೆಂಡ್ ಬಿಟ್ಟವ್ರೆ ಬೆಳಿಗ್ಗೆ ಅವ್ರು ಎಲ್ಲೋ ಫಂಕ್ಷನ್ಗೆ ಹೋಗ್ಬಿಟ್ಟವ್ರೆ ಕರೆಂಟ್ ಆಫ್ ಮಾಡೋದ್ ಮರ್ದಬಿಟ್ಟವ್ರಿ.
ಹಾ ಹಾ
ಇವ್ರು ನಮ್ಮ ಗೊತ್ತಿದ್ದವ್ರು ಏನ್ ಮಾಡೋವ್ರೆ ಒಳದ ಕೆಲ್ಸಕ್ಕೆ ಅಂತ ಮಾಮೂಲಿ ದಿನ ಹೋದಂಗಗೆ ಹೋದವ್ರೆ ಗದ್ದೆ ಯಲ್ಲಿ ಕಾಲ ಇಟ್ಟ ಬಿಟ್ಟವರೇ
ಹಾ
ಕಾಲಿಟ್ಟಿಬಿಟ್ಟಾವೇ ಬಚಾವ ಪೈರುಣಕಲ್ಲ ಹೋಗಿದ್ರಲ್ಲ ಮಳಗಾ ಟೈಮು ಅ ಒಂದು ತಿಂಗಳು ಮುಂಚೆ ಹುಂ ಹ್ ಪೈರ್ ಉಣ್ ಬೇಕ್ರೆ ಹಂಗೆ ಸಪೋರ್ಟ್ ಹಿಡ್ಕೊಳ್ಳೋಕೆ ಅಂತಾ ತಂತಿ ಮುಟ್ಟವ್ರೆ ಅಲ್ಲೇ ಶಾಕು ಸ್ಪಾಟ್ ಔಟು
ಹೌದಾ ಒಬ್ರೆ
ಮತ್ತ ಆಮೇಲೆ ಜಮೀನ್ ಹತ್ರ ಎಲ್ಲಾ ಜಗಳಾ ಗಿಗಳಾ ಎಲ್ಲಾ ಕಾಯ್ಕೊಂಡವ್ರೆ ಒಂದ ಜೀವ ಹೋಯ್ತು ಅಂದ್ರೆ ಮತ್ತೆ ಬರ್ತದೇ ಏನ್ರಿ
ಇಲ್ಲಾ ಕಂಡ್ರಿ ಆಗಲ್ಲಾ ಗಂಡಸ ಹೆಂಗಸು ಸತ್ತಿರೋದು
ಆ ಆ ಅವರು ಗಂಡಸ್ರೀ
ಗಂಡಸರಾ
ಹೌದ್ರಿ ಹೌದ್ರಿ ಆಲೆೇ ನಮ್ಮ ಇವರು ಏಜ್ ಆಗಿತ್ತ ತ್ರೀ ನಮ್ಮ ದೊಡ್ಡಪ್ಪೊ ಎಜ್ ಆಗಿತ್ತು.
ಹ ಹೌದಾ
ಹೌದ್ರಿ ತಾತ ಅನ್ ಕೋಡ್ರಿ ಅವರು ತಮ್ಮಕ್ಳೆಲ್ಲಾ ಇದ್ದವು ಮದ್ವೆ ಎಲ್ಲಾ ಮಾಡಿದ್ರು. ಹ್ಮ್ ಹಂಗಾಗಿ ಹಿಂಗ ಆಯ್ತು ಪಾಪ ಅನ್ನಕ್ಕೆ ಹಿಂಗ ನೋಡ್ರಿ ಹಿಂಗ್ ಆಗತಾವ ವ್ಯವಸ್ಥೆಗಳು
ಹ ನೀವು ಗದ್ದೇಲಿ ಹಸುಗಳನೆಲ್ಲಾ ಕೆಚ್ಚಾಯಸ್ತೀರಾ
ಹೌದ್ರಿ ಹೌದ್ರಿ ಹೌದ್ರಿ ನಾವು ಉಳಮೆ ಮಾಡ್ಸಿ ಭತ್ತ ಗೀತ್ತಾ ಎಲ್ಲಾ ಹಾಕಿದೀವ್ರಿ
ಹಾ
ಹ ಸೋನು ಮಿಸ್ರ ಯಾಕಾನ ಅಂತ ನೋಡಿದ್ವಿ ಸಲ ಆಗ್ಲಿಲ್ಲಾ ಮಾಮೂಲಿ ರೇಷನ್ ಅಕ್ಕಿನೇ ಹಾಕ್ಬಿಟಿವಿ
ಬುಲೆಟ್ ರೈಸ್
ಬುಲೆಟ್ ರೈಸ್ ಬಿ ಹಾಕ್ಬೇಕರೀ ಮುಂದಿನ ವರ್ಷ ಹಾಕ್ಬೇಕ್ರೀ ಮುಂದಿನ ವರ್ಷಾ ಹಾ ಕದು ಅದು ಕೂಡ ನಮ್ಮ್ ತಲೇಲಿ ಒಂದು ಪ್ಲಾನ್ ಐತೆ ಬುಲೆಟ್ ರೈಸ್ ಹಾಕು ನ ಮಾಡೋಣ ಅಂತಾ ಬಟ್ ಮಳೆ ಸಹಕರಿಸ್ಬೇಕು ಭಗವಂತ ದಯೆ ತೋರ್ಬೇಕು ನಮ್ಗೆ ಏನೊ
ಆ ಬೆಲೆ ಬೆಲೆ ಬೆಲೆ ಇದೆ ಬುಲೆಟ್ ಬೆಳೆಗೆ ಬೆಲೆ ಇದೆ.
ಕ್ರೋಶ ಇದೆ.
ಹುಂ ಸುಕ್ತಾ ಇದೆ.
ಪ್ರೀತಿ ಇದೆ ಕರುಣೆ ಇಲ್ಲಾ ಏನ್ ಮಾಡಂದ್ರಿ ಹೌದ್ರಿ ಹೌದ್ರಿ. ನಮ್ಗಿಲ್ರಿ ಏ ಏನ್ರಿ ಮಾಡಂಬ್ರಿ ನಮ್ಗೆಾವದು ಇಲ್ರಿ ಜೀವನ್ದಾಗ
ಹಾ
ಮತ್ತೆ ಏನ್ ಏನ್ ಸಮಾಚಾರಾ.
ಏನು ಇಲ್ಲಾ ಕಂಡ್ರ ಹೇಳ್ಬೇಕಾ
ಕರ್ನಾಟಕ ಸಾರಿಗೆ ಬಸ್ ವ್ಯವಸ್ಥೆಯಲ್ಲೂ ಕೂಡ ಅಲ್ಲಿ ಬಹಳ ಹುಷಾರಾಗೆ ಬೇಗ ಬೇಗ ಅಪ್ರೂವ್ ಮಾಡ್ತಾ ಇದಾರೆ ನೋಡ್ರಿ ಪಾಸು ಕಲ್ಯಾಣ ಕರ್ನಾಟಕ ಸಾರಿಗೆಲ್ಲಿ.
ನಮ್ಮ್ ಕಡೆ ಅಷ್ಟೆ ಗಂಗಾವತಿ ಕಡೆ ಇದೆ.
ಹ ಅದದೇನ್ ಸಮಸ್ಯೆ ಅಲ್ಲ ಬಟ್ ನಮ್ಮ ಬೆಂಗಳೂರಲ್ಲಿ ಓಡಾಡ್ತಕ್ಕಂತ ಬಿ ಎಂ ಟ ಸಿ ಮಾತ್ರ ಬಹಳ. ಸಮಸ್ಯೆ ಆಗ್ಬಿಟ್ಟಿದೆ ಕ ಕೆ ಎಸ್ ಆರ್ ಟಿ ಸಿ ಏನ್ ಅಷ್ಟು ಸಮಸ್ಯೆ ಇಲ್ಲಾ ಕಂಡ್ರಿ ಹೆಂಗು ನಡೆಯುತ್ತೆ.
ಹಾ
ಹ ಆದಷ್ಟು ಬೇಗ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಕೂಡ ಜವಾಬ್ದಾರಿ ವಹಿಸಕೊಂಡಿ ಸ್ವಲ್ಪ.
ಬಿ ಎಂ ಟಿ ಸಿ ಕಡಿಮೆನಾ ಆಕಡೆ.
ಇಲ್ಲ ರೀ ಬೆಂಗಳೂರಲ್ಲಿ ಮಾತ್ರಾರಿ ಬಿ ಎಂ ಟ ಸಿ ಆ ಕಡೆ ಇಲ್ಲ ರೀ.
ಅಲ್ಲ ಬಿ ಎಮ ಹೌದಾ ನಿಮ್ ಕಡೆ ಇಲ್ಲ.
ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆ ಅಲ್ವೇಂದ್ರಿ ಹೆಸರಲ್ಲೇ ಐತ್ ಅಲ್ವೇಂದ್ರಿ.
ಹೌದು ಕಣ್ರಿ ನಿಮ್.
ಹ ಇವಾಗ ಕೊರೋನಾ ಬಂದಿ ಲಾಕ್. ಡೌನ್ ಆದಾಗಿಂದ ನಮ್ಮ ಇವ್ರು ಸಿವಿಲ್ ಬಸ್ ಎಲ್ಲ ಮೈಂಟೈನ್ ಮಾಡ್ತಿದ್ರು ನಮ್ ಕೌಶಿಕ ಅಣ್ಣವ್ರು ಅಂತ. ಹ ಸಿವಿಲ್ ಬಸ್ ಎಲ್ಲ ಮೇಂಟೈನ್ ಮಾಡಿದ್ರು ಸೀದಾ ಹೊಡೆಯೋರ್ ನೀ ಈ ಹೊಡೆಯೋರು ನೋಡ್ರಿ ಉತ್ತರ ಕರ್ನಾಟಕ ಫುಲ್ ಅವರದೇ ಹೋಡೆಯವ್ರು.
ಹಾ ಹಾ
ಹಂಗಾಗಿ ಅವ್ರು. ಕೂಡ ಲಾಸಲ್ಲಿ ಬಿದ್ದಿಗೋವ್ರೆ ಈಗ ಕೊರೋನಾ ಬಂದ ದೇಸೆಯಿಂದ ಅವ್ರಿಗೆ ಫುಲ್ ಲಾಸ್ ಆಗ್ಬಿಟ್ಟೈತಿಗ.
ಹೌದಾ ಏನಾದ್ರು ಬೇರೆ ಬಿಸ್ನೆಸ್ ಮಾಡಕ ಹೇಳಿ ಹಾ.
ಬೇರೆ ಬಿಸ್ನೆಸು ಅದೇ ನೋಡ್ಬೇಕ್ರೀ ಅವ್ರು ಇನ್ನ ಬಸ್ಗೊಳ್ದು ಪಪ ಬಸ್ಗೋಳ ಚಾಲ ಲ ಇರ್ತವೆ.
ಹಾ ಹಾ
ಹ್ಮ್ ಬೇರೆ ಹಂಗ ಬಸ್ ವ್ಯವಸ್ಥೆ ಹಿಂಗ ಆಗದೇ ಲೆಕ್ಕಾಚಾರ ಆಮೇಲೆ ಇವಾಗೇನೋ ಬರ್ತ. ಆಗ್ತಾ ಇರ್ತಕ್ಕಂತ ಪೆಟ್ರೋಲ್ ಗಳಲ್ಲಿ ಏನೋ ಅಷ್ಟು ಮೈಲೇಜ್ ಕೊಡ್ತಾ ಇಲ್ವಂತೆ ಗಾಡಿಗಳೆಲ್ಲ ಹಾಳಾಗ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ. ನಮ್ಮವರೊಬ್ರು ಮಂಜಣ್ಣ ಅಂತ ಇದ್ದಾರೆ.
ಹಾ
ಇಲ್ಲಿ ಹಾವೇರಿಯಲ್ಲಿ.
ಹಾ ಹಾ
ಹ ಅವ್ರ ಗದಗು ಬಟ್ ಇಲ್ಲಿ ಹಾವೇರಿಲ್ಲಿ ಇರ್ದರೆ.
ಹ್ ಹ್ಮ್
ಅವ್ರ ಗದಗ ಜಿಲ್ಲಾ ಬರ್ತದೆ ಅವ್ರು ಹಿಂಗೆ ಡಿಸ್ಕವರ್ ತಗೊಂಡಿದ್ರು ಮೊನ್ನೆ ಎಲ್ಲಾ ರಡಿ ಮಾಡ್ಸದ್ರು. ಹ ಪಾಪ ಒಂದ್ ಇಪ್ಪತ್ ಸಾವ್ರ ಕೊಟ್ಟ ರಡಿ ಮಾಡ್ಸಾವ್ರಿ.
ನೀವು ರೀಸೆಂಟಾಗಿ ಬೈಕ್ ತಗೊಂಡ್ರಲ್ಲ ಎಲೆಕ್ಟ್ರಿಕ್ ತಗೊಂಬಿಡ್ಬೇಕಿತ್ತು.
ಎಲೆಕ್ಟ್ರಿಕೇರಿ ಅದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಸಿ ಎನ್ ಜಿ ಎಲ್ಲ ಓಡಿರ್ಸ್ಬೋದ್ರಿ. ಪೆಟ್ರೋಲ್ ಬೇಕಾರ ಪೆಟ್ರೋಲು.
ಆಥರದ ನಿಮ್ದು.
ಆತರದ ಒ ಒಂದ್ಸಲ ಡೀಸೆಲ್ ಹಾಕಂಡಿ. ಲಡಾಕ್ ಹೋಗ್ಬಿಟ್ಟಿದ್ದೆ ನೋಡ್ರಿ.
ಒಡದ್ರಿ ಒಡದ್ರಿ ಹೊಡದ್ರಿ.
ಒಂದ್ಸಲ ಮೊನ್ನೆ ಹಿಂಗೆ ಆಲ್ ಹಾಲ್ ತರಕೆ ಅಂತ ಕಳ್ಸಿದ್ರು ಗಾಡಿಲಿ.
ಹಾ ಹಾ
ಹಾ ತಗೊಂಬತಿನಂತ ಹೇಳಿ ನವತ್ತೆಂಟ ರೂಪಾಯಿ ಇಸ್ಕಂಡಿ ಸೀದಾ ಲಡಾಕ್ ಹೋಗ್ಬಿಟ್ಟಿದೀನಿ ಐನೂರುಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡಿ.
ಯಾ ಲಡಕ್ಕೆ ಹಾಗ ವೀಸಾ ಏನು ಇಲ್ದಿದಂಗೆ.
ಒಂದ ನ ನಾನು ಒಂದ್ ಆರ್ನೂರ್ ಏಳ್ನೂರ್ ಕಿಲೋಮೀಟರ್ ಹೋಗ್ಬಿಟ್ಟಿದಿಂದ್ರಿ. ಅವ ನೀ ಒಂದಿನ ಆಗದೆೇ ಹುಡ್ಕಾಡ. ತವ್ರೆ ಫೋನ ಮಾಡತವ್ರೆ ನನ್ ಫೋನ ಸ್ವಿಚ್ ಆಫ್ ಮಾಡ್ಕೊಮ್ ಬಿಟ್ಟಿನ್ ನೋಡ್ರಿ.
ನೋಡಿ ನೀವು
ಹಂಗೆ ಹುಡುಕಾಡಿ ಹುಡ್ಕಾಡಿ ಮತ್ತೆ ನಾನು ಹೋದ್ ವಾರ ಬಂದೇರಿ. ಒಂದೆಂಗೋ ಒಂದ್ ಟ್ರಿಪ್ ಹಾಕಂಡಿ. ಒಂದ್ ವಾರ ಮನೆ ಮತ್ತೆ ಈಗ ಇದು. ಇನ್ ಎನ್ರೀ ಸಮಾಚಾರ ಅದೇನೋ ಅನ್ಕೊಂಡೆ ಮರ್ತೋದೇ ನೋಡ್ರಿ.
ಹ ಕಾತೆ ಕಂದಾಯ. ಪೋಡಿ ಖಾತೆ ಕಂದಾಯ ಪೋಡಿಗಳೆಲ್ಲ ಮಾಡ್ತಾರಲ್ಲ.
ಹಾ ಹಾ
ಹ ಅವರೊಬ್ರು ಇದಾರೆ ಯಾವನ ಜಮೀನ್ ಗಿಮೀನ್ ಲಿಟಿಗೇಶನ್ ಏನಾದ್ರು ಇದ್ರೆ ಹೇಳಿ ಮಾಡಸ್ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮವರೇ ನಮ್ಮ ಇವರೇ ಆಗ್ಬೇಕು.
ಹಾ ನಮ್ದು ಮಡ್ಸಕೊಡ್ತಾರಾ.
ಹೌದು ನಿಮ್ಮವೇನಾದ್ರೂ ತಕರಾರ್ ಗಿಕರ ಇದ್ರೇ ಹೇಳ್ರಿ. ಹ ಏನೋ ಮಾಡ್ಸಣ ಮಾತಾಡನ ನಮ್ಮೋರ್ ಹತ್ರ. ಏನ ಮಾತಾಡಿ ಎನೋ ಮಾಡ್ರೀ ಅಲ್ವ.
ತರದಿದ್ರೆ ಹೇಳ್ತೀವಿ.
ಆ ತರದಿದ್ರೆ ನನಗ್ ಒಂದ್ ಮಾತ್ ತಿಳ್ಸು. ಕೊಡ್ರಿ ಅದೇ ಜಮೀನ್ ಹತ್ರನೇ ಬಂದು ಮಾತಾಡ್ಸಿ ಹಾ.
ಯಾರ್ರೀ ಬುಲೆಟ್ ಹೊಡಿತಾವ್ರೆ.
ಬುಲೆಟ್ ಇಲ್ಲಿ ಬಾಳ ಮಂದಿ ಇದೇವ್ರೀ ನಮ್ಮ ಹಾವೇರಿಯಾಗ ಬಾಳ ಬಹಳಷ್ಟು ಬುಲೆಟ್ಟು ಜೀಟಿ. ಪಲ್ಸರ್ ಎಲ್ಲಾ ತಗೊಂಡ್ಂಬಿಟ್ಟಿದ್ದೀರ್ ನೋಡ್ರಿ ರೈಡರ್ರೇ ಕಡಿಮಿ.
ಜೀಟಿ ನನ್ಗೆ ಇಷ್ಟವಾದ ಬೈಕ್ ಕನ್ರೀ.
ಹೌದೇನ್ರೀ ಹಾ ರೀ ಹಾ ರೀ ಮತ್ತ್ ಇನ್ ಎನ್ರೀ ಸಮಾಚಾರೀ.
ಏನು ಇಲ್ರಿ ಅಣ್ಣಾರೇ ಹೇಳ್ಬೇಕು ನಿಮ್ಮ.
ಸರಿ ಆಯ್ತ್ರಿ ಒಂದ್ ಐದು ನಿಮಿಷ ಕರೆ ಮಾತ್ತೇ ನಾನ್ ಕರೆ ಮಾಡ್ತೀನಿ ಇರ್ರೀ.
ಹ
ಐದ್ ನಿಮಿಷ ಕರೆ ಮಾಡ್ತೀನಿ ಇರ್ರೀ ಮತ್ತೆ
ಏನ್ರೀ.
ಒಂದ್ ಎರಡ್ ನಿಮಷ ಕರೆ ಮಾಡ್ತೀನಿ ಇರ್ರೀ ಮತ್ತೊಮ್ಮೆ ಮಗದೊಮ್ಮೆ.
ಹಾ ಸರಿ ಆಯ್ತು.